ಹ್ಮ್
ನೀ ಅಲ್ಲಿ ಬೈಕ್ ಅದಕ ಸ್ಕೂಟಿ ಅದಕಲ್ತಾಗ ಎಷ್ಟು ತಗೊಂಡಿದಿರ
ಅಹ ಸಿಕ್ಸ್ ಏನ ಸೆವೆನ್ ತಗೊಂಡಿದ್ರ
ಅಷ್ಟೇ ತಗೊಂಡಿದ್ರೆಲ್ಲ ಮುಗಿದು ಹಾತ್ತು ಇವನ್ ಲೈಸೆನ್ಸ್ ಹಾಕಿತ್ ನೀನ್ ಟೂ ವೀಲರ್ ದ ನೀ ಸುಮ್ನೆ ಇಗ್ನೋರ್ ಮಾಡಿದ್ದ ಅದನ್ನು
ಹ್ಮ್
ಹಾ ಮಾಡ್ಬಾರ್ದ ಇತ್ತದ
ಹ್ಮ್ ಅವಾಗ ಇದ್ ಮಾಡಿದ್ರೆ ನಡ್ದ ಹೋಗ್ತಿತ್ತು
ಈಗ ಏನು ಇಗ್ನೋರ್ ಮಾಡಬ ಬಿಡು ಮಾಡಕ್ ಹೋಗ್ಬೇಡ ಕಂಪ್ಲೀಟ್ ಆಗ ಮುಗಿಸಬಿಡಲ್ಲ ನಮ್ಗ ಚಲೋ ಅದ ಹಂಗಾದ್ರ ಚಂದಂ ಕಲಿ ಎಲ್ಲ ನೆನ್ಪಿಟ್ಕೊಂಡಿರ ಡ್ರೈವಿಂಗ್ ಲೈಸೆನ್ಸ್ ಕೊಡೋತ್ತಗಿದೆ ಅದನ್ನು ನೆನ್ಪಿಟ್ಕೊಂಡಿರಲಿಲ್ಲ ಹೆಂಗ ಹೆಂಗ ಡ್ರೈವ್ ಮಾಡ್ಬೇಕಂತ ಹೇಳಿ
ಹ್ಮ್ ಹ್ಮ್
ಮತ್ತೆ ಊಟ ಅದು ಈಗ
ಮತ್ತೆ ಹೇಳ್ಬೇಕ ಹ್ಮ್ ಸದ್ಯಕ್ಕೇನ ಇಲ್ಲ ಬೇರೆ ನಾವೆಲ್ಲ ನೋಡ್ತೇನಿ ಸ್ವಲ್ಪ ಹೊಪ್ಪ ಬಿಟ್ಟ
ಓಕೆ ಒಂದು ಹದಿನಾರಗೈತಿ ಈಗ
ಹ್ಮ್ ಇನ್ನು ಟೈಮ್ ಅದ
ಹ್ಮ್ ಹ್ಮ
ಆಕಿ ಶ್ಯಾಮಲ ಎವ್ರರಿಟೈಮ್ ಸ್ಕ್ರೀನ್ ಶಾಟ್ ಅಷ್ಟಾ ಉಳಿಸ ಸಿ ಇದ ಮಾಡ್ತಳ
ಓಕೆ ಅದ್ರ ಇನ್ನ ಅಪ್ಲೋಡ್ ಆಗಿಲ್ಲ ಅನ್ಸತ್ತಲ್ಲಾ
ಹ್ಮ್ ಅಕಿಗ ಸ್ಕ್ರೀನ್ ಶಾಟ್ ಸೆಂಡ ಮಾಡ್ಲಿಕ್ ಬರ್ತದ ಇಲ್ಲ
ಹ್ಮ್ ಹ್ಮ್ ಹ್ಮ್
ಮತ್ತೇನ್ ಸಮಾಚಾರ
ಎನ್ ಇಲ್ ನೋಡ ವಾಣಿ ವೆದರ್ ಅಂತರ ಚಲೋ ಐತಿ ನನ್ ಮೈಂಡ್ ಒಳಗ ಇಗ ಅದ್ ಐತಿ ವೆದರ್ ಚಲೋ ಐತಿ ಹೋಗ್ಬ ಬಿಡ್ಬೇಕು ಹೊರಗೆ ಈಗ ಅಂತ ಹೇಳಿ ಹ ವೇಟ್ ಮಾಡತಿನಿ ಸ್ಯಾಟರ್ಡೆ ಸಂಡೇ.
ಹ್ಮ್. ಪೇನಾ ಮಾಡ್ಲತಿಲ್ಲ ಅಂದೆಲ್ಲ ಇದನ್ನ.
ಹ್ಮ್ ಇದಿಲ್ಲ ಯಾಕ ವಾಣಿ ಈಗ.
ಹ್ಮ್ ಬಿಟ್ಟಾಳ ಅಂತೆಲ್ಲ ಎದಕ್ಕೋ ಸುಮ್ನೆ ಆಗಳ.
ಹಾ. ಆಕಿಗ ಯಾವಗ ಮನ್ಸು ಬರುತ್ತ ಅವಾಗ್ ಮಾಡ್ತಾಳ ಇವತ್ತಂದರು ನಿನ್ನೆ ಕಾಲೇಜ್ ಹೋಗಿದ್ದಾಳ ಇವತ್ತು ಕಾಲೇಜ್ ಹೋಗಿದ್ದಾಳ.
ಹ್ಮ್. ಚಲೋ ಅಲ್ಲಿ ನೀವು ಒಂದಿಲ್ಲ ಒಂದ್ ಮಾಡ ಮಾಡ್ಕೋತಾ ಇರ್ತಿರಲ್ಲ ಇದಕ್ಕ ನಿಮಗ್ ಲೈಫ್ ಒಂದ್ಥರ ಇದ ಇರ್ತದ ಖಾಲಿ ಇರ್ಲಾರ್ದ.
ಯಾರ
ನೀನ್ ಆತ ವೀಣಾ ಆತ.
ನಾನ ಎಂತ ಮಾಡ್ತೇನೆ.
ಹ
ನಾನ್ ಏನ್ ಮಾಡ
ಇಲ್ಲ ಏನಾರು ಒಂದ್ ಕಲಿಯೋದು ಇಲ್ಲ ಹೊರಗ್ ಹೋಗೋದು ಏನಾರ ಒಂದ್ ಕೆಲ್ಸಗ ಇರ್ತಿರಲ್ಲ ಒಟ್ನಾಗ್ ಬಿಸಿ ಟೈಮ್ ಹ್ಮ್
ಆದ್ರೂ ಒಂದೊಂದ್ಸಲ ಸುಮ್ಮ ಬಿದ್ದಿರ್ತಿವಿ ವಾಣಿ ಏನು ಮಾಡ್ತೀರಂಗಿಲ್ಲ
ಹ್ಮ್ ನಮ್ದ ದಿನ ಅದೇ ಆಗ್ತದ
ಹ್ಮ್ ಹ್ಮ್.
ಅದಕ್ಕೆ
ಮಾಡಿ ಮಾಡಿನ ಸಾಕೈತಿ ಅಂಡ್ ಇವ ನಿನಗ್ ಗೊತ್ತೈತಿಲ್ಲ ಹುಡುಗರದಾರ ಅಂತ ಹೇಳಿ ಮೊನ್ನೆ ಕ್ರಿಕೆಟ್ ಆಡಕ್ ಹೋಗಿದ್ವಿ ಸಣ್ಣ ಹುಡ್ಗರ್ ಜೊತೆ
ಹ್ಮ್
ಇಷ್ಟು ದೊಡ್ಡವಾದರ ಸಣ್ಣ ಹುಡುಗುರ ಜೊತೆ ಕ್ರಿಕೆಟ್ ಆ ಆ ಟೈಮ ಫ್ರೆಂಡ್ಸ್ ಫೋನ್ ಹಚಾರ
ಹ್ಮ್
ಮನಿಗಡೆ ಬರ್ತೇನಿ ಸ್ವಲ್ಪ್ ಕಾರ್ ತಗೊಂಡ ಹೋಕೇನಂತಂದ್ ತಗೊಂಡ್ ಹೋಗಂತಾನೆ ನೀನೇ ಬರ್ತಿರ್ ಬಾ ಅಂತಂದ್ರ ನಾ ಕ್ರಿಕೆಟ್ ಆಡತೀನಿ ಅಂತದೆ ಅವ್ರೀಗ
ಹ್ಮ್
ಆಮೇಲ್ ನೀ ಎದಕ್ ಆಟ ಆಡತಿ ನೀ ಆಟಾಡಂಗಿಲ್ಲಿಲ್ಲ ಅಂತಂದ್ರ ಹುಡುಗರ್ ಕರ್ಕೊಂಡ್ ಹೋಗಿದಾರ ಅಂತಾನೆ ಅವ್ರ ನಗಕ್ಕ ಸ್ಟಾರ್ಟ್ ಮಾಡ್ಬಿಟ್ರ ಈಗ ನಾವು ಕರಿತೀವಿ ಬರಕ್ ಬೇಕ ನೀ ಅಂತಂದ್ರ ಆಯ್ತು ತೋಗ ಅಂತನೆ ಅವ್ರಿಗೂ ಆ ದಿನ ಇಲ್ಲಿ ಹಿಂದ ಪ್ಲಾಟ್ ಅದವ ಮನಿ ಕಡೆ ಆ ಖಾಲಿ ಅದಾವೆಲ್ಲಾ ಇಲ್ಲಿ ಫ್ಲಾಟ್ಗಳೆಲ್ಲ ಅಲ್ಲೋಗಿ ಆಟ ಆಡತ್ತಿದ್ವಿ ಆಟ ಆಡಿದ್ವಿ ಸಂಡೆ ಮಸ್ತ್ ಮಜಾ ಮಾಡಿದ್ವಿ ಆಮೇಲೆ ಅವ್ರೀಗ ಕೆಫೆ ಕರ್ಕೊಂಡ್ ಹೋದ್ನಿ ಹೇಳ್ನಿಲ್ಲ ಒಂದ್ಸಲ ಇಲ್ಲ ಮನಿ ಕಡೆ ಒಂದ್ ಐತಂತ ಹೇಳಿ ಕೆಫೆ ನಾನ್ ವೀಣಾ ಮತ್ತ ಅವ್ರ ಎಲ್ಲಾ ಸಣ್ಣ ಹುಡುಗುರ
ಹ್ಮ್
ಏನಾರು ತಿಂತೇನೆ ಕೇಳ್ರ ಫ್ರೈೈ ಫ್ರೆಂಚ್ ಫ್ರೈಸ್ ಬೇಕಂತಂದ್ರ ತಿಂದರು ಅವರು ಅದನ್ನ ಆಮೇಲೆ ಎಲ್ಲಾರು ಕೂಡಿ ಕಾಫಿ ಬಟ್ ಗೇಮ್ ಆಡೋತಿ ಫುಲ್ ಮಜಾ ಆತತ್ ಮಧ್ಯಾಹ್ನ ಮೂರ್ ಗಂಟೆ ಹೋದ್ರ ಆರವರೆಗ್ ಬಂದೇೆ
ಹ್ಮ್
ಆಕಿನ ವೀಣಾನ ಕ್ರಿಕೆಟ್ ಆಕಿನೂ ಆಡಿದಿಲ್ಲ ಬಟ್ ಒಂದ್ ಕಡೆ ಇಂಟ್ರಸ್ಟ್ ಬಂತ
ಹ್ಮ್
ನೋಡ್ವಣಿ ಮಿಸ್ ಮಾಡ್ಬೇಡ್ ನೀನೊಬ್ಬ ಸಾನ ಹುಡುಗರು ಭಾರಿ ಮಜಾ
ಹ್ಮ್ ಹ್ಮ
ಕ್ರಿಕೆಟ್ ಹಡನ್
ಹ್ಮ್
ನಿಧಿ ಬರದತೆನಾ
ಎಲ್ಲ
ಹ
ಕಳಸ್ತಿದ್ದೆ
ಓಹ ಓಕೆ ಓಕೆ ಓಕೆ ಹ ಹಂಗಂದ್ರೆ ಮುಗೀತಲ್ಲ ಅದ ಹ್ಮ್ ಒಂದನ್ ಇನ್ನೊಂದ್ ಹತ್ತು ನಿಮಿಷ್ ವೇ್ಟಟ್ ಮಾಡ
ಹಾ ಎಲ್ಲಾ ಟೈಪ್ ಇದು ಏನ್ ಅಂತಾರ
ಹ್ಮ್ ಹ್ಮ್
ಏನಂತಾರ ಅದಕ್ಕ
ಜಸ್ಟ್ ಮಾಡ ಕುಂತ ಅದನ್ನೆಲ್ಲ ಹಾ ಕೆ
ಈಗ ಮಳಿ ಬರ್ತದ ಮಳೆ ಬರ್ತದ ಮಳೆ ಬರ್ತದ ಅನ್ನೋ ಟೈಮ್ನಾಗ ಈಗ ಬಿಸಿಲ್ ಬಿತ್ತಿಲ್ಲಲ್ಲಿ
ಬತ್ರ್ರ ಶವಾಶ್ ಡಕ
ಈ ಅಪ್ಪಾ ಇಲ್ಲಿದು ಎನ್ವಿರಾನ್ಮೆಂಟ್ ನನಗಂತುನು ಅರ್ಥ ಮಾಡ್ಕೊೊಳ್ಳೋದ ಆಗ್ಬಲ್ ಹೌದ ಹ್ಮ್ ಅದೇ ಟೈಪ್ ಹೇಳಲಿಕ್ ಹೋದೆ
ಹ್ಮ್ ಹ್ಮ್ ಹ್ಮ್ ವೆದರ್ ಹೆಯಾಂಗ ಈಗಿಂದರು ಚೇಂಜ್ ಹಾಕೊ ತಗಟೈತಿ ಈಗ
ಹ್ಮ್ ಮೇಂಟನೆನ್ಸ್ ಕಾಸ್ಟ್ ಎಷ್ಟ ಇರ್ತದ ಅಂತಂದ ಕಾರಿಂದಾದ್ರ
ಹ್ಮ ಕಾರಿಂದ ಆದ್ರ ನ್ನ ಸರ್ವಸಿಂಗ್ ಅದು ಕೊಟ್ವಿ ಅಂತ ಅನ್ಕು
ಹ್ಮ್
ಪಾರ್ಟ್ಸ್ ಒಳಗೆ ಏನಾದ್ರು ಇಶ್ಯೂ ಇತ್ತು ಅಂದ್ರೆ ಸೆವೆಂಟಿ ಏಟ್ ಈ ಜಸ್ಟ್ ಎಲ್ಲ ಚಲೋ ಇದ್ದು ನಾರ್ಮಲ್ ನಾರ್ಮಲ್ ಇತ್ತ ಅಂತಂದ್ರೆ ತ್ರೀ ಟ ಫೋರ್ ಯಾಕಂದ್ರೆ ಆಯಿಲ್ ಚೇಂಜಸ್ ಅದು ಇರ್ತವಾ
ಹ್ಮ್
ಅಂತವಕಲ್ಲ ತ್ರೀ ಟು ಫೋರ್ ತನಕ ಅಂಡ್ ಜಾಸ್ತಿ ಇಶ್ಯೂ ಏನಾದ್ ಆಗಿತ್ತ ಅಂದ್ರೆ ಹದಿನೈದು ಹತ್ತ ದ ಹದಿನೈದು ಅಷ್ಟ ಆಗುತ್ತ ಅಂಡ್ ಇವನ್ ಯಾರಾದ್ರೂ ಒಬ್ರು ಪರಿಚಯ ಇದ್ರ ಅಂತ ಅನ್ಕೋ ಅಂದ್ರ ಇದ್ ಹ ಕಾರ್ ಶೋರೂಮ್ ಒಳಗ
ಹ್ಮ್
ಕಾರ್ಗ ಏನಾದ್ರು ಆಗಿತ್ತ ಅಂದ್ರೆ ಅವರು ಇನ್ಶೂರೆನ್ಸ್ ಅದನ್ನ ಮಾಡಿಸಸ್ತಾರ ಕಡಿಮ ಪ್ರೈಸ್ ಆಗ್ಬಿಡತ್ತದ ಹಂಗ ಪರಿಚಯ ಇದ್ರ ಸಾಕ ಹ ಮಾರ ಈಗ ಈಗನ್ ತೊಗೊೋದಿತ್ತ ಮಾರತಿ ತೊಗೊಳ್ಬೇಕು ಈ ಇದ್ರೊ ಬೇಕಾದ್ರೆ ಮುಂದಿನ ಸೆಟಲ್ ಆ ಅ ಆದ್ಮೇಲೆಲಿ ಯಾವ್ದ್ ಬೇಕಾದ ತೋತಿರ್ತವ ಯಾಕಂದ್ರ ಸೆಟಲ್ ಆಗಿರ್ತೈತಿ ಅವಾಗ ಏನ್ ಟೆನ್ಷನ್ ಇರುೋದಿಲ್ಲ
ಹ್ಮ್
ನಾವು ಈಗಿರೋ ಪರಿಸ್ಥಿತಿಗಂತೂ ಇಷ್ಟ ತಗೊೋ ಬ ಬೆಟರ್
ಹ್ಮ್ ಭಾರತಯತಂದತ್ರ ಬಹಳ ಟ್ರಸ್ಟಬಲ್ ಮತ್ತೆ ಇಶೂೂ ಇಲ್ಲ ಏನಿಲ್ಲ ಯಾವ್ದು ಇ
ಪಾಡ್ಸ್ ಬೇಕಾದ್ರೆ ಸಿಗುತ್ತೆ ಹ್ಮ್ ಹೊೋಂಡಾ ಆಯಟನ್ನ ಆಯ ಟ್ವೆಂಟಿ ಅಯ್ಯೋ ರಾಮ ಸಿಗೋದಿಲ್ಲ ಜಾಸ್ತಿ ಸಿಗೋದಿಲ್ಲ ಒಬ್ಬ್ರ ಅಂತಾರ ಬೆಂಗ್ಳೂರ್ಕ್ ಹೋಗ್ರಿ ಒಬ್ಬ್ರ ಅಂತಾರ ಬೇರೆ ಕಡೆ ಹೋಗ್ರಿ
ಹೌದು ಹ್ಮ್ ತಟದ್ದನು ಚಲೋದ ನಲ್ಲ
ಟಾಟಾ ಸೇಫ್ಟಿ ವಾಯ್ಸ್ ನೋಡ್ರೆ ಟಾಟಾ ಟಾಟಾ ಬೆಸ್ಟ್ ಅಂಡ್ ಎಲ್ಲ ಇದ್ರೊಳಗೆಲ್ಲ ಟೆಸ್ಟ್ ಒಳ ಸೇಫ್ಟಿ ಟಸ್ಟ್ ಒಳ ಎಲ್ಲ ಟದ ಫಸ್ಟ್ ಐತಿ ಫೈವ್ ಸ್ಟಾರ್ ಫೋರ್ ಸ್ಟಾರ್ ಅಂತ ಹೇಳಳ್ಕಟ್ಕೊಂತದಕ್ಕೆ
ಚೀಪ್ ರೇಂಜ್ ಒಳಗ ಇಲ್ಲ ನಾಲ್ಕು ಐದರೊಳಗ
ಈಗ ಬಿಡಾತಾರ ಅನ್ಸುತ್ತೆ ಟಾಟದ
ಹ್ಮ್
ನಾಕೈಐದ್ರಳಗೆ ಬಿಡತಾರೆ ಈಗ
ಯಾವ್ದ
ನದ್ ಯಾವ್ದ ಅಂತೇಳ ಬಟ್ ಯ್ತ ಒಂದ
ಹ್ಮ್
ಅದು ಕಡಿಮ ಪ್ರೈಸ್ ಇಾಗ ಬಿಡ್ತಾರ ಚಲೋ ಆಯ್ತದುರದು ಅಲ್ಲ ಕಂಪ್ನಿ ಒಂದ್ ಕಡೆ ಬೆಟ್ಟ ತ್ತರ
ಹ್ಮ್
ಿಯಾಗೋ
ಟಿಯಾಗು ಮೊದ್ಲಿಂದ ಅದಲ್ಲ
ನಕ ಯಪ್ಪತ್ತ
ಟಿಯಾಗು ಮೊದ್ಲಿಂದ ಅದ ಆರ್ ಬರ್ತದ ಅದ ಅವನ್ ರೋಡ್ ಆ ರ ಆಾರರಿ ಟಿಯಾಗೋ ಅಂದ್ರೆ ಆಲ್ಮೋಸ್ಟ್ ವ್ಯಾಗೇನ್ ಕಂಪರ್ ಹಾ ಇದು
ಟಾಟಾ ಪಂಚ ಅದು ಅಷ್ಟು ಬರುತ್ತ
ಹ್ಮ್ ಕಂಪಿ ಟಾಟಾ ಪಂಚಸ್ ಫಿಫ್ಟೀನ್ತ್ ಕಾಂಪಿಟೇಟರ್
ಓ ಓಕೆ
ಹ್ಮ್ ಅದು ಮತ್ತತ್ ಹನ್ನೊಂದು್ ಹತ್ತು
ಹ್ಮ್ ಹ್ಮ್ ಬಟ್ ಹಂಗ್ ನೋಡ್ರಿ ಒಂದ್ ಕಡೆ ನೋಡ್ರ ಪ್ರೈಸ್ ಲೆಸ್ ಆಗತ್
ಹ್ಮ್ ಹೆಿಂಗ್ ಆಲ್ಟೋ ಆಲ್ಟೋ ಟೆನ್ ಆಲ್ಟೋಗೆ ಟೆನ್ ಇದರ ರೇಂಜಗೆ
ಓಕೆ ಚಲೋ ಬಿೇಡ ಹೆಂಗಿದ್ರ ಅಷ್ಟು ಕಡಿಮ ಪ್ರೈಸ್
ಇ ಬಟ್ ಈಗಲ್ಲಾರೂ ವ್ಯಾಗಿಿನಾರ್ ವ್ಯಾಗಿಿನಾರ್ ವ್ಯಾಗಿನಾರ್
ವಾಗನರ್ ವಾಗನರ್ ಎ ಅದ ಹಳಿದ ಕಾರ್ ಅನ್ಸತ್ ಅದ್ ನೋಡಿದ್ರ
ಹ್ಮ್
ಅದ್ರಕ್ಕಿಂತ ಬೇರೆ ಬೇರೆನು ಅದದನ್ನ ಅವನ್ನೆಲ್ಲ ನೋಡ್ಬೇಕಾ
ಹ್ಮ್. ಎಕ್ಸ್ಪ್ರೆಸ್ಸೊ.
ಎಕ್ಸ್ಪ್ರೆಸ್ಸು ಅದ ಯಾವ್ದ ಎದರದದ. ಎಕ್ಸ್ಪ್ರೆಸ್ ಓಕೆ.
ಹ.
ಎಸ್ಪ್ರೆಸ್ಸು ಮಾರ್ತಿ ಸುಸುಕಿ. ಇ ಡಿಸೈನ್ ನೋಡಾಕ್ ಲುಕ್ ಸರಿ ಇಲ್ಲ.
ಒಳ್ಳೆ ಟಂಟ ಮ ಇದದಂಗ ಅದದು.
ಗೊತ್ತತ್ಲಾ ನೋಡ್ಕೊಳೇನಾ.
ಕ ಕಡ್ಡಿಫೆಟಗಿ ಮಾಡ್ದಂಗ ಒಂತರ ಇದು ಮಾಡ್ದಂಗ ಮಾಡ್ಬಿಟ್ಟಾರ ಒಟ್ಟ ಹೇಳ್ತೇನಲ್ಲಾ ಅದನ್ ಮಾಡ್ಬೇಕ. ಯಾಕಂದ್ರೆ ಎಷ್ಟು ಒದ್ದಾಡ್ತಿದ್ರ ಅಂದ್ರ ಯದ.
ಹ್ಮ ಕನ್ಫ್ಯೂಸ್ ಆಗ್ಿಬಿಡುತ್ತೆ ಒಮ್ಮಿಂದೊಮ್ಮೆ ಅದು ಆದ್ರ ತಗೋತಾರ ಜನ ಅದು ಒಂದು ತಗೋತಾರಲ್ಲಾ
ತಗೋತಾರೆ ಯಾಕಂದ್ರೆ ಚೀಪ್ ಅಂಡ್ ಬೆಸ್ಟ್ ಆಮೇಲೆ ಕ್ವಿಡ್ ಟೈಪ್ ಬರ್ತದಲ್ಲ ಕ್ವಿಡ್ನು ಚಲೋ ಅದ ಕಡಿಮಿ ರೇಟ್ ಒಳಗಂದ್ರ
ಹ್ಮ್ ಹ್ಮ್
ರಿೀ ನೋಟ್ಕ ಇಡ್ ಆದ್ರ ಎಂಟ ಎಂಬತ್ ಸ್ೀಡ್ನ ಹೊಡದ್ರ ಗಾಡಿ ಎಡ್ ಬಿಡ್ಬ ಬಿಡ ಬಿಡು ಬಿಡ್ ಬಂದ್ ಬಿಡ
ಅಂಡ್ ಮಹೀಂದ್ರಾ ಮತ್ತೆ ಟೊಯಟೋ ಎಲ್ಲ ಕಾಸ್ಟ್ಲಿನ ಅನ್ಸತ್ತೆ
ಹಾ ಅವೆಲ್ಲ ದೊಡ್ಡ ಮಂದಿ ಬಲ್ಲ ಹೆಂಗ್ ಗೊತ್ತಾ ಇದೆ ಶಾರ್ಲೆಟ್ ನಮ್ಮ ಮೇಡಮ್ದಲ್ಲ ಶಾರ್ಲೆಟ್ ಬೀಟ್ಟಿತ್ತು
ಶಾರ್ಲೆಟ ಹ್ಮ್
ಅದೇ ಬಂದಾದ್ರುನು ಅವ್ರು ಮೇಡಮ್ೇನ್ ಇವತ್ತಂತ ನಾನು ಕೊಡೋದು ಇದು ವಿಚಾರ ಮಾಡಿಲ್ಲ ಇವತ್ತಿನ ತನ ಫಿಕ್ಸ್ ಆಗ್ಬಿಟಾರ ಅವ್ರ ಜೀವನ್ ಪರ್ಯಂತ ಅದ ಅವ್ರ ಜೊತೆಗೆ ಅಂತ ಹಾ ಆ ಆ ಪ್ಯಾಟರ್ನ್ೊಳಗ ಇದ್ರ ಹುಡ್ಗೇರಿ ಬಾಳ ಬಾಳ ಅಂದ್ರ ಬಹಳ ಯುನಿಕ್ ಮ ಕಂಫರ್ಟ್ ಟರ್ನ್ ಸಣ್ ಸಣ್ ರೋಡ್ ನಾಗ ಇದ್ರಾಗ ಬೇಕಾದಂಗ ಡಸ್
ಹಂಗಂದ್ರ ಮ್ಯಾಮ್ ಥಿಂಕ್ ಮಾಡೇ ತಗೊಂಡ್ರಿ ಬಂಗ ನೋಡರ್
ಹಾ ಆಮೇಲ್ ರಿಡ್ಸ್ ರಿಡ್ಸ್ ಇತ್ತ ಅದು ಬಂದತ್ ಆಮೇಲೆ ಸೆಲರಿ ಯಾವದ ಈಗ ಸದ್ಯಕ್ಕೆ ಕರೆಂಟ್ ಅಂದ್ರ
ಹ್ಮ್ ಹ್ಮ್ ಹ್ಮ್ ಮತ್ ಒಂದ್ ಕಡೆ ನೋಡ್ರರು ಬಲಿನೂನು ಚಛಂದ ಐತ್ಲಾ
ಹಾ ಬಲೆ ಇನ್ನುೂನು ಚಂದಿದೆ
ಅದು ಸೇಮ್ ಸ್ವಿಫ್ಟ್ ಹಂಗ ಆಯ್ತು
ಹ್ಮ್ ಸ್ವಿಫ್ಟ್ಂಗಂಗದು
ಒಂದ್ ಕಡೆ ನೋಡ್ರರು ಹಂಗ ನೋಡ್ರರಿ ಎಲ್ಲಾ ಚಲೋ ಅನ್ ಸ ಬಿಡ ಬಟ್ ತಗೊಂಡ್ ಆದ್ಮೇಲೆಾಗ ಗೊತ್ತಕೇತಿಲ್ಲ್ಮ್ ಹ್ಮ್
ಆಟೋಮ್ಯಾಟಿಕ್ ಇಲ್ಲಾಂದ್ರ
ಆಟೋಮ್ಯಾಟಿಕ್ ಬ ಆಟೋಮ್ಯಾಟಿಕ್ ಅಂತೆ ಹೊಟ್ಟ ಬೇಡ ಬ್ಯಾಸರ ಹೋಗುತ್ತದನ್ನ ನೋಡ್ಯಕ ಅಯ್ಯೋ ವಾಣಿ
ಬಟ್ ಮಜಾ ಬರುದಿಲ್ಲ ಆ ಗೇರ್ ಹಾಕುದು ಆ ಕ್ಲಚ್ ತೊಳೆದು ಸ್ವಲ್ಪ ಮಜಾ ಅನಸತುದು ಅದಂಟ ಅಂದ್ರ ಇದರೊಳಗ ಇರ್ತೇವಿ ಏನು ಪ್ರೆಸೆಂಟೇಬಲ್ ಇರ್ತೇವಿ
ಹ್ಮ್
ಹ್ಮ್ ಅದ್ರೊಳಗ ಆಟೋಮ್ಯಾಟಿಕ್ ಅಂದ್ಕೂಡ್ಲೇನ ತಮ ಎಕ್ಸಿರೆಟರ್ ಕೊಡ ಬ್ರೆಕ್ ಕೊಡಕ್
ಅದನ್ನ ಹ್ಮ್ ಒಂದ್ ಕಡೆ ಇಟ್ಟು ನಡ ಹೊಡ್ಕೊಂತು ಎಷ್ಟಾರ ಹೊೋಡಿ ಏನಾರ ಹೊಡಿ ಏನ ಅದು ಒಂದ್ ಕಡೆ ನೋಡ್ರರು ವಯಸ್ಸಾದ್ರಗ ಅದು ಕರೆಕ್ಟ್ ಹೆಂಗಿದರಿರಿಗೆಂತ ಅಲ್ಲ ಬಟ್ ಹಂಗ್ ನೋಡ್ರಿ ಆಟೋಮೆಟಿಕ್ ತಗೋತಾರ್ ಬಿಡ ಜನಗಳ್ೆಲ್ಲಾ ವಯಸ್ಸರ ಆಗಿರ್ಲಿ ಅಷ್ಟ
ಹ್ಮ್ ಈಗಿನ್ನ ಎಲ್ಲರೂ ಹುಡ್ಗೂರ್ ಮೊದ್ಲು ಮಾಡಿ ಆಟೋಮ್ಯಾಟಿಕ್ ತಗೊಂಡಾರಬೇಕ ಬೇಸಿಕ್ ಅಂದ್ರೆ ಬೆಂಗ್ಗಳೂರು ಅಂತಲ್ಲೆಲ್ಲಾ ಹೋಗ್ಬೇಕು ಅಂತ ಅಂದಾಗ ಆಮೇಲೆ ನೈಟ್ ಡ್ರೈವ್ ಇದ್ರೊಳಗ ಅ ಸ್ ಥೂ ಬೋರ್ ಆಗಂಗಿಲ್ಲ ವೆಹಕಲ್ ಇದೆಲ್ಲಾ ಕ್ಲಚ್ು ಹಿಡಿ ಗೇರ್ ನಾಕು ಐದು ಹಿಡ ನೈಟ್ ಡ್ರೈವ್ ಇದಕ್ಕೆಲ್ಲ ಅತಿ ಹೆಕ್ಟಿಕ್ ಇದು ಯಾಕಂದ್ರೆ ಶೇರಿಂಗ್ ಬ್ಯಾಲೆನ್ಸ್ ಮಾಡೋದ್ ನೋಡ್ತೀಯೋ ಇನ್ ಈ ಕಡೆ ನೋಡ್ತೀಯೋ
ಮಣೆ ಹೊಡೆಯರ್ ಎಕ್ಸ್ಪರ್ಟ್ ಇದ್ರೆ ಆರಾಮ್ ಹೊಡಿತಾರ
ಹಾ ಡ್ರೈವರ ಡ್ರೈವಿಂಗ್ ಎಕ್ಸ್ಪರ್ಟ್ ಇದ್ರೆ ಏನ್ ಪ್ರಾಬ್ಲಮ್ ಎಲ್ಲಾ ಈಗ್ ಇನ್ನೋರು ಯಾರು ಡ್ರೈವಿಂಗ್ ಎಕ್ಸ್ಪರ್ಟ್ ಇರೋದೆೇ ಇಲ್ಲ ಹುಡ್ಗೂರು ಮೊದ್ಲು ಮಾಡಿನು ಹುಡ್ಗೂರೇ ಹೇಳ್ತೇನೆ ನಾನು ಹುಡಗ್ಯರ್ದ ಬಿಡ.
ಹುಂ ಹುಂ ಹ
ಇಲ್ಲ ವೀರಶ್ ಆ ರಿಸ್ಕು ಆ ಇದ್ರದು ದ ಜೋರ್ ಇದ್ರದು ಈಗ ನೋಡ ಲೋಕನಾಥ್. ಕಲ್ತಾಂತಿಟ್ಕೋ ಆ ಲೆವಲಿಗೆ ಇದು ಎಕ್ಸ್ಪರ್ಟ್ ಆಗ್ಲಿಕ್ ಸಾಧ್ಯನೇ ಇಲ್ಲ ಅದೊಂದ ಏಜ್ ಅಂತ ಇರ್ತದ ಇಪ್ಪತ್ತ್ ಮೂರ್ ಇಪ್ಪ ಇಪ್ಪತ್ತೈದ ಇರ್ತ್ ಪಟಕನ್ ಕಾಲ್ತ್ರ ಅವಾಗ ನಮಗೆ ಹೆಂಗಿರ್ತದ ಅಂದ್ರ ರಫ್ ಅಂಡ್ ಟಫ್ ನಾವು. ನನ್ಗ ಅವಾಗ ಹೆಂಗ ಅನಿಸಸ್ತಿತ್ತ ಅಂತಂದ್ರೆ ಏ ಬಿದ್ದೆ ಅಂತಂದಂದ್ರುನು ಏನ್ ಒಂದ್ ವಾರ ಅಡ್ಮಿಟ್ ಆಬೋದು. ಅದಕ್ಕಿಂತ ಹೆಚ್ಚಿಗೆ ಏನಾಗ್ತೇನೆ ಆದ್ರ ಅದೆ ನಂಗ್ ಸ್ಕೂಟಿ ಬೇಕ್
ಈಗ ಯಾರೋ ಹಂಗ ಥಿಂಕ್ ಮಾಡಂಗಿಲ್ಲ.
ಹ ಈಗ ಯಾರು ಹಂಗೆ ಥಿಂಕ್ ಮಾಡ